ಹ.
ಏನ್ ಮಾಡಕ್ತಿಪಾ.
ಹಾ ಏನೀಲ್ಲ ಸುಮ್ಮನೆ ಕಾಲೇಜಕ ಹೋಗಿದ್ಯಾ.
ಹ್ಮ್ ಹ್ಮ್
ಕಾಲೇಜ್ ಗೆ ಹೋಗಿದ್ನ ಬಂದ್ನಿ
ಹೌದಾ ಏನೇನ್ ಹೇಳಾರ
ಹಾಂ
ಜಲ್ದಿ ಬಿಟ್ಟದ್ ಯಾನ ಇವತ್ತು
ಹ್ಮ ಜಲ್ದಿ ಬಿಟ್ಟದು ನೀ ಹೋಗಿಲ್ಲ
ನಾನು ಸುಟ ಇದ್ದೇವತ್ತು
ಹ್ಮ ನಮಗೆ ನಮ್ಗೆ ಇಟ್ಟಿದ್ರು
ಹ್ಮ್ ಹ್ಮ್ ಊಟ
ಊಟಾ ಆಗ್ಯದ ನಿಂದು
ನಂದೇನ್ ಆಗ್ಯದ ನೋಡು ಪಾನಿಪೂರಿ ಗೋಬಿ ಮಂಚೂರಿ ತಿಂದ್ ಬಂದಿನಿ
ಪಾನಿಪುರಿ ಗೋಬಿ ಮಂಚೂರಿ ತಿಂದ್ರ
ಹ್ಮ್
ತಿನ್ಬೇಡ್ದ್ ಪಾ ಅಂತಾವ್ ಜಂಕ್ ಫುಡ್ ಅವ
ಹೌದಾ
ಹ್ಮ್
ಮತ್ತೆ ಏನ್ ತಿನ್ಬೇಕು
ಪ್ರೋಟೀನ್ಸ್ ಬರೋ ಅಂತಾದ್ ತಿನ್ಬೇಕು
ಯಾವ ಪ್ರೋಟೀನ್ಸ್ ಇವು ಬಾದಾಮಿ ಗೋಡಂಬಿ ಅವ
ಹ್ಮ್ ಅಂತವ
ಹ್ಮ್ ಹ್ಮ್
ಅಂತಾವ್ ತಿನ್ಬೇಕು ಪ್ರೊಟೀನ್ ಬರ್ತದ
ಹೌದಾ
ಹ್ಮ ಸೂಟ್ ನ ಹೊತ್ತು ಮುಗ ಸೂಟ್ ನ ಹೊತ್ತು ಹಾ ಹಾ
ಹೊಲಕ್ ಹೋಗಿದ್ದೆ ಅಲ್ಲ
ಹೋಗಿದ್ದೆ ಆಗ್ಲೇ ಮುಂಜಾನೆ
ಹ್ಮ್ ಏನ್ ಮಾಡಿ ಬಂದೆ ಹೋಗಿ
ಶೇಂಗಾ ಹಾರ್ಡ್ ಬಂದಿವಿ
ಹ್ಮ್ ಹ್ಮ್
ನಾನು ನಮ್ಮ ದೋಸ್ತು ಮಂಜು ಅಂತ ಅವ್ನ
ಹ್ಮ್ ಹ್ಮ್
ಇಬ್ರು ಶೇಂಗಾ ಹಾರ್ಡ್ ಬಂದ್ವಿ
ಮಷೀನ್ ಹಚ್ ಬಿಡ್ಬೇಕು ಸುಮ್ಕೆ
ಹ ಮಷೀನ್ ಹಚ್ಬೇಕು
ಹ ಒಂದಂತಲಿ ಬಿಡತಾರ ಒಂದಂದಲಿ ಇರ್ತಾರ ಅವರು
ಹ್ಮ್ ಹೌದು
ಹ್ಮ್ ಮಿಷನ್ ಹಚ್ಚಿದ್ರ ಆ ಕಡೆ ಚೆಂದ ಆಗಿ ಬಡ್ತದಲ್
ಹ್ಮ ಹ ನೀವೇನ ಹಾಕಿರ ಹೊಲ್ದಾಗ ಹೊಲುಕ್ ಹೋಗಿದ್ಯಾ
ಹಾ ಹೋಗಿದ್ದೆ ಅಯತ್ತ ಆಯ ಕಣ ಅತ್ತೆ
ಹಾ ಏನ್ ಮಾಡ್ ಬಂದೆ
ಅವಾಗ ಸ ಬಂದು
ಹ್ಮ
ಎಂತ ಒಂದು ಹೋಗಿದ್ ದೇವರಕ್ಕೆ
ಕಾರು
ಕಾರ
ಹಾ ನೀನ್
ನನ್ ಬುಲ್ಲಾರೊ ಇದ್ದೆ
ಹಾ ಹಾ ಹ ಅರ್ಚನ್ ಮಾಸಿದರ್ಪ ಅವರ್ ಕೇಳಿ ಬಂದ್ಬಿಟ್ಟೆ ಅತೆಗೆ.
ಹ್ಮ್ ಹ್ಮ್ ಯ ಹೋಗಂದ್ರಾನಾ
ಹಾ ಅವರು ಲೆಟರ್ ಬರ್ಕೊಟ್ಟ ಹೋಗಂದ್ರೂ ಮತ್ ಪಿಸಿಕ್ಸ್ ಸರ್ ಅಂತ ಅವರೇ ಸರ್ ಅವ್ರ ಹಿಡದ್ರಪ್ಪ.
ಹ್ಮ್
ಮತ್ತ್ ಸಾಯಂದ್ ಜೋರ್ ಜೋರ್ ಮಾತಾಡಕ್ ತ್ತ ಸರ್ ಕೇಳ್ಯಾಂದ್ರೆ ಮಿಸ್ಂದ್ ಲೇಪ್ಪಟಾಗ ಹೋಗ ಅಂದ್ರು
ಹ್ಮ್ ಹ್ಮ್ ಒಬನೆ ಬಂದೆ
ಹ ಒಬ್ಬ ನಾನ ಒಂದು ದೋಸ್ತ್ ಗುಂಡಾಳ ವಣ ಬಂದಿ.
ಹ್ಮ್ ಹ್ಮ್
ಹಾ
ಕನ್ನಡದ ಕಾಲಿ
ಹ್ಮ್ ನಿಮ್ದಪ್ಪಾ ಅಪ್ಪ ಸೂಟತೀವ್ರ
ಹೆಂಗ್ ಹೆಂಗ ನಡದ್ ನಮ್ ಕಡೆಗ್ ಹಬ್ಬ ಅದೆ.
ಹಬ್ಬ ಮಾಡ್ದ್ ಹೆಂಗೆ ನಿಮ್ ಕಡೆ
ನಮ್ಮ ಕಡೆ ನಡೆದನ್ನ ಅ ಕೊಲ್ ನಡೆದನ್ನ ನಮ್ಮ ಕಡೆ
ಬರಬೇಕ್ ಇಲ್ಲಿ ತೈಷಾದ್ ಹ್ಮ್ ಹ್ಮ
ಸಂಜಿಕ್ ಬರ್ತಿರ್
ಹ್ಮ್ ಹ್ಮ್
ಎಷ್ಟಿಗೆ ಎಷ್ಟು ತೊಂದರೆ ಅಲ್ಲ
ಹಾ ಟೆಸ್ಟ್ ತಗೊಂಡ್ರೂ ಪೋನ್ ಹಚ್ಚ ಶುಕ್ರವಾರ ಅದ್ ಕೆಮಿಸ್ಟ್ರಿ ಮ್ಯಾಥ್ಸ್ ಇತ್ತ
ಹ್ಮ್ ಹ್ಮ್
ಕೆಮಿಸ್ಟ್ರಿ ಅಂತರೆ ಹೆಗಿರುತ್ತೆ ಮ್ಯಾಕ್ಸ್ ಅರೆ ಎ್ರಟ್ ಬರ್ದಿನಿ.
ಹೌದಾ
ನೀವು ಟೆಸ್ಟ್ ಹತಾಲ್ಲಾ
ನಾ ತೊಗೊಂಡಿಲ್ಲ ಇನ್ನ ನೀ ನಾಳೆ ತಗಂತಾರೆ ಸೋಮವಾರ
ಹ್ಮ್ ಹೂ
ಯಾವ್ದ್ ಯಾವ್ದ್ ತಂದರೆ ಮ್ಯಾಲ್ ಪಾಠದ್ ಹೆಸರಾ
ಹ ಪಾಠದ ಹೆಸರು ಮ್ಯಾಕ್ಸ್ ಕಂಟಿನ್ಯೂಟಿ ಡಿಫರೆನಸ್ ಎಬಿಲಿಟಿ
ಒನ್ಯದ್ ಯಣ್ಣ ಮೂರನೇಂದ್ ಬೂಗರ್ದ
ಹ್ಮ್ ಮೂಗ ಇದು ಕೆಮಿಸ್ಟ್ರಿ ಆಳೊ ಅಲಕೇನಸ್ ಅಂಡ್ ಆಳೊ ಅರೇನಸ್
ಹ್ಮ್ ಹ್ಮ್
ನಿನ್ ತಾಗೊಳೊ
ನನ್ ಬಂತಂತರ್ ಸೋಮವಾರ
ಹ್ಮ್ ಹ್ಮ್ ಪ್ರಸ್ ಕೊಯ್ದಾ
ಪ್ರವಾಸ ಹೋಗಿಲ್ಲ ಹೋಗ್ಬೇಕ್ ಮುಂದೆ ನೀವು ಹೋಗಿದ್ರ
ಹಾ ಹೋಗಿದ್ದೆ
ಹ್ಮ್ ಹ್ಮ್ ಯಾಕೆಡೆ ಯಕಡೆ ಹೋಗಿದ್ರಿ
ಹಾ ಇಲ್ಲೆ ಸಮೀಪ ಹೋಗಿದ್ವಿ ಪಾ ನಿಮ್ಮ ಅಷ್ಟ್ ದೂರ ಹೋಗಲ್ಲ
ಹೌದು
ನಾವ್ ಇಲ್ಲೇ ಸುಮ್ಮ ಬೆಂಗ್ಳೂರು ಮೈಸೂರು ಈ ಕಡೆ ಹೊಯ್ತುವಿ
ತಾನಯತುಪ್ಪಾ
ಹ್ಮ್ ನೀವ ಯಾವ ಕಡೆ ಹೋದ್ರಿ
ಹ ಇ ಕಡೆ ಬ್ಯಾನಳ್ಳಿ
ಹ್ಮ್ ಹ್ಮ
ಡೂರ್ನಳ್ಳಿಗ್ ಹೊಂಟಿವಿ
ಹ್ಞ ಗುಂಡ ತಟಕ
ನಾ ಗೊಂಡ್ರ ಹಂಗೆ ಗೊಂಡ್ರಾ ಹೊಂಡಕ್ ಹೋಗ್ತವಿ
ಹ್ಮ್ ಹ್ಮ್ ಹ್ಮ್ ಟ್ರ್ಯಾಕ್ಟರ್ ತಗೊಂಡೋಯ್ತ್ರಿೀ ನಾವ್ ಬಂಡೆ ಹಯ್ದವಪಾ
ಪಡ್ತ ಹಡಗರ ರೊಕ್ಕ ಕೊಡಲಗವಾ ಟ್ಯಾಕ್ಟರ್ ಹೊಯ್ತುವಿ ಸುಮ್ನೆ
ಟ್ಯಾಕ್ಟ್ರ ಡಿಸಲ್ ಯಾರು ಕೊಡ್ತರ
ನಮ್ ದೋಸ್ತ್ ಅವ್ನ ಅವ್ನ್ ಕೊಡ್ತಿನಿ ಅಂದವನೇ
ಹ್ಮ ಹ
ಮತ್ತೆ ಪ್ರವಾಸ ಗಿವಸ ಎಲ್ಲ ಆಗಿಂಗಾದ್ರೆ ಹೋಗ ಕ್ಯಾನಿನ್ ಮುಂದು ಹೊಯ್ ಹೋಗ್ ಬಂದ್ರಾ
ಹ್ಮ ಮುಂದ ಹೋಗ್ಬೇಕ್ ಈಗ ಈಗ ಮುಗಸಿ ಮುಂದ್ ಹೋಗಬೇಕ್ ಮತ್ತ
ಹ್ಮ್ ಹ್ಮ್ ಎಲ್ಲಾರ ಆರಾಮಾರಲ್
ಹ್ಮ್ ಆರಾಮ್ ಅದರ
ಹ್ಮ್ ಹ್ಮ್ ಆರಾಮೇದ ಅಲ್ಲೇನ್
ಆಯ್ ಆರಾಮಪ್ಪಾ
ಆಯತಿ ಇಗ್ ಕ್ರಟ್ ಕ್ರಿಕಟ್ ಅಡಕ್ಕ ಹೋಗ್ಬೇಕ್
ಹ್ಮ್ ಹ್ಮ್
ಕ್ರಿಕೆಟ್ ಆಡಿ ಬಂದ ಒಂದ ನಾಕ್ ಐದ್ ಸಿಕ್ಸ್ ಹೊಡ್ದ ಬರ್ಬೇಕು
ಹೌದಾನ
ಹ್ಮ್ ನೀವ ಆಡ್ತರಲ್ಲ ಏನ್ ಆಡ್ತರಿ
ಕಬಡ್ಡಿ ಆಡತಿವ್ ನಾವ್ ಕಬಡ್ಡಿ ಕಬಡ್ಡಿ
ಓ ಕಬಡ್ಡಿ ಬಾರಿ ಆಡ್ತಿರಪ್ಪಾ
ಹಾ ಚ ಇ ಅಡತನೋ ಇಲ್ಲ ಸ್ಥಾಲ ಅಡತ ತಾಲ ಇಂದ ಮನಿಪಲ್ಲ ತಾಲ ಕಡತ
ಹಾ
ಮತ್ತೆ ಮತ್ತೆ ಏನ್ ಆಡ್ತ ಕಬಡ್ಡಿ ಕಬಡ್ಡಿ ಆಡ್ತ ಆಡಲ್ಲಿ
ಎ ಕಬಡ್ಡಿ ಎಕ್ಸ್ಪರ್ಟ್ ಪಾ ಕಬಡ್ಡಿ
ಹೌದನ
ನೀ ರನ್ನಿಂಗ್ ದಾಗ ಎಕ್ಸ್ಪರ್ಟ್ ಇದ್ದೆ ಅಣ್ಣ
ಹಾ ರನ್ನಿಂಗ್ ನಾ ರಾಕೆಟ್ ಹೋದಂಗ ಹೋಗ್ ಬಿಡ್ತನ ಸ್ವಿಂಕ್ ಅನ್ನಂಗ
ಹೋ ಎಷ್ಟು ಕಿಲೋಮೀಟರ್ ನೋಡ
ಮೊದ್ಲು ಐದು ಹತ್ ಇದ್ದೆ ಈಗ ಇಪ್ಪತ್ತೊಂಟನೇಗೆ
ಇಟ್ಟೆ.
ಹು ಒಂದ ನಿಮಿಷದಾಗ ಅಲ್ಲಿ ಇರುತ್ತ ನೋಡ ಇಪ್ಪ ಕಿಲೋಮೀಟರ್ ಹೋಗಿರುತ್ತನಿ.
ಒನ್ ನಿಮಿಷದಾಗಾ ಹಾ ಹಾ ಹತ್ತು ನಿಮಿಷದಾಗ ಎಷ್ಟು ಇರ್ತಿ.
ಹತ್ತು ನಿಮಿಷದಾಗ ಯಾದ್ಗಿರ್ ದಾಟಿರ್ತ್ನಾಳ.
ಹೌದಾ ಯಾದ್ಗಿರಿ ಇಪ್ಪತ್ತಾರು ಕಿಲೋಮಿಟ್ರ ಅದ ಒಂದ ನಿಮಿಷದಾಗ ಇಪ್ಪತ್ತೈತಿ. ಒಂದುವರೆ ನಿಮಿಷದಾಗ ಹೊಯ್ತ ಪಾಯದಿಲ್
ಇಲ್ಲೋ ನಾ ಈಗ ಬೆಂಗ್ಳೂರಾಗ ಏನಲ್ಲ.
ಹಾ ಬೆಂಗಳೂರಾಗ ಇದೇನ.
ಹು
ಹ ಹಂಗಇತ್ತಂದ್ರ ಆಯ್ತತೊ ಒಂದ ದಿವ್ಸ ಹೋತ್
ಹು
ಹಾ
ಮತ್ತೆ ಏನ್ ನಡದದ
ಮತ್ತೇ ಏನಿಲ್ಲಪ್ಪಾ
ಹಾರ್ಗಿರಾ ಹೊಲಾ
ಕಾರಾ
ಹು ಎಸ್ ಅದಾವ ಕಾರು
ಕಾರ ಆ
ಹು
ಕಾರ ಒಂದ ನಾಕ ಐದಾವ ತಾರ್ ಒಂದಾವಾ.
ಹು ಹು
ಹಾ ನಿಮ್ಮಂಬಲ್ಲಿ
ನಂಬಲ್ಲಿ ಒಂದ ಮೂವತ್ತಾವ.
ಮೂವತ್ತ ಅಬಬಬಾ ಅಂಬೈನದಪ ಅಂಬೈನದ
ಅಂಬಾನಿ ಅಂಬಾನಿ ಕಾರ ದೊಡ್ಡವ ಇನ್ನ
ದೊಡ್ಡ ಇದೆ ಅವಂಕಿಂತ ನಿ ಶ್ರೀಮಂತ ಅದಿ ಏನ
ಹು ಹು
ಹು ಹು
ಎಲ್ಲಾ ಮನ್ಯಾಗರಾಮ ಮಾರಲ್ಲ.
ಹು ನಾಳಿಗ ಹೋಗಬೇಕು ಏನ.
ಹು ನಾಳೆಗೆ ನಾಳೆಗೆ ಹೋಗ್ಬೇಕ ನೋಡ ನೀ ಹೊಯತ್ತಿಯಾ ನಾಳೆಗ
ಹೋಗಬೇಕ್ ಮತ್ತ
ಇದೆ ಬಸ್ಸ ಪಾಸ್ ಅದ ಆಯ್ಕಿದೆ ಅಲ್ಲ
ಹಾ ಬಸ್ಸ್ ಪಾಸ್ ಆದ ಬಂದಾವು
ಬಂತಾ
ಹು ಹಾ ನವೀನ್ ಕೇಳಿದಪ್ಪ. ನವೀನ್ ಮೆಸೇಜ್ ಮಾಡಿ ಕೇಳಿದಾ
ಹಾ ನನಗೆ ಮಾಡಿದ್ದಾ ಮುಂಜೆಲ್ಲಿ
ಮಲ್ಲುನ ಬರ್ತಡೆ ನಿನ್ನೆ ಇತ್ತನ ಯಾವಾಗಿತ್ತು ಅಂತ ಕೇಳಿದಾ
ಹು ಹು ಏನಂದಿ
ನಿನ್ನೆ ಇತ್ತಪ್ಪ ಅಂದೆ ಇವತ್ತು ಮುಂಜೆಲಿ ಕೇಳಿದಾ.
ಹು ಹು
ಅವನು ಮನಗೊಗ್ಯಾನ ಹಾಸ್ಟೆಲ್ ಲೆಟರಬರ್ದಕೊಟ್ಟ.
ಹು ಹು
ಹು
ಅವ್ನ್ ಬಂದೀ ಪೋನ್ ಇಲ್ಲ ಅಲ.
ಎಲ್ಲ ಎಲ್ಲಾ ಇನ್ಸ್ಟಾಗ್ರಾಮ್ದಗೆ.
ಹ್ಮ್ ಹ್ಮ್ ಮತ್ ಕೈಲಾಸ್.
ಕೈಲಾಸ್ ಅವ್ನ ಅಲ್ಲೆ ಅದ್ದ ಹೆಂಗ್ ಮಾಡ್ತಾನೆ
ಏನ್ ಮಾಡಕತ್ತನಲ್ಲ ಅದು ವರ್ಕ್.
ಏ ಮಾಡ್ತಾನ ಹಂಗೆ.
ಪಾರ್ಟ್ ಟೈಮ ಜಾಬ್ ಅಂದ.
ಹ ನಿಂದ್ ಹೇಳ್ದಪ್ಪ ನವ್ಯಾಗ ಗಾಬ್ರಿಯಾದೊ.
ಏನಂತೆ ಏನಂದೆ.
ಹಾಂ ಅಪ್ಪು ಎಷ್ಟಲೇ ಯಾರ್ ಗುಡ ಮಾತಾಡನ ಹಿಂಗ ಅಂದ.
ಆನ್ ಗುಡ ಸ್ವಲ್ಪ ಗ್ರೂಪ್ದಾಗ್ ಗುಡ ಸ್ವಲ್ಪ ಅಂದೆ.
ಇಲ್ಲೇ ಯಾ ಬಾಳ್ ಅಂದರ್ ನಿ ಅವ್ಳ್ ನಿನ್ ಜೊತ್ ಮಾತಾಡಿದ್ವಿ ಅಷ್ಟೇ.
ಹ್ಮ್ ಹ್ಮ್ ಹ್ಮ್ ಅ ಒಂದಾ ಗುರ್ತ ಅವನೇ ಇಷ್ಟು ದಿವ್ಸ್ ಕಲ್ತ್ ನೂರು ಆರ್ಸಾವ್ರ್ ಮಾಡ್ಕಣವಂತ ನೀ ಹೀಗ್ ಎಂಟ್ನೂರು ಅಂದಪ್ಪ.
ಹ್ಮ್ ಅವ್ನೆನ್ ನಿನ್ನೇನ್ಗುಡಗೆ ಮಾತಾಡಿದಿವ್ ನೋಡು ಅವ್ಸೆ.
ಹ್ಮ್ ಹ್ಮ್.
ಹ್ಮ್.
ಹಂಗಂಧರ್ ನಾನೇನ್ ಅಪ್ಪೋ.
ಹೇ ನಿನಿಗೆ ನೋಡು.
ಹ್ಮ್.
ಪವೇಕ್ ಪವೇಚ್ಚದ್ದಲೇ ನಾಯ್ಗೆ. ನಾಯ್ಗೆ ನಾಯ್ಗೆ ಯಾಪ್ಳನ ಅಂತಲ್ಲಿಯ ಮಲ್ಯನನಗೆ ಅಂತಂದ.
ಹಾಂ.
ಏನ್ ಅಣ್ಣ ಬರ್ತಿಲ್ಲೆ ಯಾವ್ ಆಪ್ ನನಿಗೆ ಏನ್ ಬರ್ಲೆ ಇಲ್ಲ ಅಂತಂದ.
ಹ್ಮ್ ಹ್ಮ್.
ಅದೆಲ್ಲ ಬುಡು ಅದ್ ಹೆಂಗ್ ಮಾಡ್ಬಕ್ ಎಷ್ಟ್ ಬರ್ತಾವ ಗ್ರೂಪ್ ಅದ ತಲ ಗ್ರೂಪಿಗ್ ಆಡ್ ಮಾಡ ಹಂಗಿಂಗ್ ಅಂದಪ್ಪ. ಏನ್ ನನಿಗೆ ಏನು ಗೊತ್ತಿಲ್ಲ ಮಂಜುಗ್ ಗೊತ್ ನೋಡು ಎಲ್ಲ ಮಂಜಗ್ ಕೇಳ್ ಅಂದನಾ. ಆಯ್ತ್ ಮಂಜನ್ ನಂಬರ್ ಕೊಡು ಮಂಜ ನಾವು ವಂಜವೆಚ್ಚದ.
ಯವಾಗ್ ಹಾಂ ಮಂಜಗಾಯ ಮಂಜೇನಂದ.
ಮಂಜ ಫೋನ್ ಎತ್ಲಿಲ್ಲಾ ಹೇಳ್ದೇವನಿಗ್ ಏನ್ ಹೇಳ್ಬಳ್ಳೆ ಅಂತಂದೆ.
ಹಾಂ ಹಾಂ.
ಆಯ್ತ್ ಹೇಳಲ್ಲಿ ಹೇಳಲ್ಲ ಅಂದು.
ಅಲ್ಯೆ ಅವ್ನಿಗ್ ಹೆಂಗ್ ಗೊತ್ ಇದ್ದಾನೆ ಆಪ್ ಗಿಪ್ ಎಲ್ಲ ತಕ್ಕಂಡ್ ಟೈಮಿಂಗ್ ಬತ್ ಇರಿ. ಏನ್ ಅಮ್ ಅವನೇನ್ ಮಾತಾಡೋನು.
ಅಂದ ಅವ್ನ ಮಾ ಅವ್ನಿಗ್ ಕೇಳೆ ನಾಯ್ಗೆ ಗೊತ್ತು ನೋಡೆಂದ್ಯಾನ.
ಹ್ಮ್ ಹ್ಮ್.
ಎಲ್ಲಿ ಅವ ಮಾತಾಡಲ್ಲ ಅಂತಂದೆ.
ಅದೆ ಮತ್ ಮಾತಾಡಲ್ಲ ಹೆಂಗೆ ಅಣ್ಣ ಹೆಲ್ಪನಿ.
ಆಯ್ತ್ ಪಾ ಎಲ್ಲ ಅವ್ನಿಗ್ ಗೊತ್ತಾದ್ರಲ್ಲ ಈಗಿ ಇಡಿ ಆಗಷಿನ್ ಗೊತ್ತಾತೈತಿ.
ಹ್ಮ್ ಲೇ ಅವ್ನವ್ ಅದಿಕ್ಕೆ.
ಹಾ ಅದೇ ಆ ಪೋನ್ಪೇ ನಿಂಗೊಂದ್ ಅಕಿನಲ್ಲಾ.
ಹ್ಮ್ ಹ್ಮ್
ಹ ಆಯ್ತಾ ಅದ್ರಳ ಹೋಗಿ ನೋಡೋಣ ಫೋನ್ ಪೇ ಯಾರ ಅಂತ ಇಲ್ಲಿ ಕಾರ್ಯ ಅಂತ ತೋರ್ಸು ಪಾ ಆಯ್ತಪ್ಪ ಡೌನ್ಲೊಡ್ ಮಾಡಕೊಂದ್ಬಿಡ್ತಿನಿ
ಆಯ್ತಾ ಅವನಿಗೆ ಬರ್ತ್ಲ ಆಯ್ತು ಟಾಸ್ಕ್ ಬರ್ತವನಿಗೆ
ಬರ್ದ ಟೈಮಿಂಗ್ ಬದ
ಹ್ಮ್
ಆಯ್ ಒಳಗೆ ಹೆಂಗಸ್ಬೇಕಂತ ಗೊತ್ತೊರ್ತವನಿ
ಹೇ ಗೊತ್ತು ಗೊತ್ತಾ ಆಯ್ತಾದ್ ಲೇ
ಹಾ
ಗೊತ್ತಾಗ್ತದ ಆಮೇಲೆ
ಹೆಂಗ್ ಗೊತ್ತತಪ
ಗೊತ್ತಾಯ್ತಾದ ಬಿಡಲೇ
ಅವ ಒಳಗೆ ಏನ ಅವ ಈ ಕನ್ನಡ ಅಂತ ಹೋಡ್ದ ಮ ಇಂಗ್ಲೀಷ್ನತ ಹೋಡ್ದಮಾ
ಹ್ಮಹ್ಮ್
ಹ್ಮ್
ಬರಿ ಇಂಗ್ ಇಂಗ್ಲೀಷ್ ಅಂತ ಹೇಳೋಣ ನಿನ್ನ ನೋಡಿದ ಅಷ್ಟ ತಿಳ್ಳ
ಹ ಟೆಸ್ಟ್ ಅದ್ ನಾನ್ ಅದಕ್ಕೆ ಹೋಗಿಲ್ಲ
ಹ್ಮ